ಕೇಳಿಸ್ತಿದ್ಯಾ
ಇಷ್ಟಿದೆ ನಿಮಗೆ
ಹಾ ಕೇಳಿಸ್ತಿದೆ ದಾಂಡೇಲಿ ಹೀಗೆ ಅದು ಒಂದ್ಗೋಸ್ಕರ ಹೋಗೋದಕ್ಕಿಂತ ನಮ್ಗೆ ಯಾವಾಗಾದ್ ಮೂರ್ ದಿನ ನಾಲ್ಕ್ ದಿನ ರಜೆ ಸಿಗುತ್ತೆ ಅಲ್ವಾ ಆಗ ದಾಂಡೆಲಿ ಹಂಪಿ ಉಡುಪಿ ಇವೆಲ್ಲಾ ಹೋಗೋಣ ಅಂತ ಅವ್ಳು ಹೇಳ್ತಿರೋದು ವಾಯ್ನಾಡ್ಗಾದ್ರೆ ಅದು ದೂರ ಇರೋದು ಒ ನಮ್ಗೆ ಅಲ್ಗ್ ಹೋಗ್ಬೇಕಂದ್ರೆ ರಕ್ಷಣೆ ಇರ್ಬೇಕಕ್ ಯಾರಾದ್ ಊಟದ್ರು ಅದಕ್ಕೆ ಅವ್ರ ಆ ಇದ್ರ ಪ್ರವಾಸ ಇದ್ರಿಂದ ಮೂಲಕ ಹೋಗೋಣ ಅಂತ ಹುಡ್ಗಿ ಹೇಳ್ತಿ ದು ಒಂದ ಏಳ್ ಜನ ಹೋದ್ರೆ ಮೆ ನಮ್ಗೆ ಒಂದ್ ತರ ಇರುತ್ತೆ ಯಾರ್ದೂ ಇದ್ದಾರೆ ನಮ್ ಜೊತೆಗೆ ಅಂತ ಅದಕ್ಕೆ ಆ ನಿಮ್ ಕಡೆಯಿಂದ ಉನ್ನ ನಾಲ್ಕ್ ಜನ ಗೆಳತಿಯಾರನ ಕರ್ಕೊಳ್ಳಿ ಆ ಹಂಗಾದ್ರೆ ಆ ಹುಡ್ಗಿ ದೀಪಾನ ಕರ್ಕೊಂತಾಳೆ ನಾನು ನ ಅವ್ರನ್ನ ಕೇಳ್ತೀನಿ ಸ್ಪಂದನ ಸ್ವಂದನಾ ಗೌಡ ಸ್ನೇಹ
ಅವರು ಬರದ ನನಿಗೆ ಬರಲ್ಲ ಅಂತ ಅನ್ಕೊಂತ
ಹ ನಾನು ಹಂಗೆ ಅನ್ಕೊಂತೀನಿ ಇಲ್ಲ ನಂಗ ಪೂಕಿ ಬರೋದು ಸ್ವಲ್ಪ ಒಂದು ಫಿಫ್ಟಿ ಫಿಫ್ಟಿ ಇದೆ ಗೌಡ್ರು ಬರೋದು ನೂರು ಪರ್ಸೆಂಟ್ ದಿಲ್ಲ ಸ್ನೇಹ ಬರದು ಇನ್ನೂರು ಪರ್ಸೆಂಟ್ ಇಲ್ಲ ಅದಕ್ಕೆ ನೋಡೋಣ ಮಾತ್ ಕೇಳ್ತೀನಿ ಬರಂಗಿದ್ರೆ ನಾವಿಷ್ಟ ಜನ ಸೃಷ್ಟಿ ಅವ್ರ ಅವ್ರ ಗೆಳೆಯರನ ಕರತಾಳಂತೆ ಅದಾದ ಅದಾದ್ಮೇಲೆ ಹೋಗೋಣ ನಾವೊಂದ್ ಆರ್ ಜನ ಆದ್ರರು ಸಾಕು ಆರಾಮಾಗ ಹೋಗ್ಬಾರಬು
ನೋಡ
ಹಾ ಅವ ಏನ್ ಖರ್ಚು ಕಡಿಮೆ ಬಿಡುತ್ತೇರಿ ಆಮೇಲೆ ನಮ್ಗ ಇನ್ನೊಂದ ಏನಂದ್ರೆ ತೋರ್ಸೋಕ್ ಒಬ್ರಿ ಇರ್ತಿ ಇತಾರೆ ಗೈಡ್ ತರ
ಹೌದು ಹೌದು
ಹ ಹಮ್ಗೆ ನಾದ್ರರು ಆದ್ರೆ ತಗೊಂಡ ಹೋಗೋರು ಇರ್ತ
ಮತ್ತ ಈ ಕಡೆ ಮಂತ್ರಾಲಯ ಕಡೆ ಯಾವಾಗ ಹೋಗ್ತೀರಾ ಹಂಗಾದ್ರೆ
ಮಂತ್ರಾಲಯ ನಾನು ಇವಾಗ ಫಸ್ಟ್ ನಿಮ್ ಜೊತೆ ಎಲ್ಲಾ ಹೋಗ್ ಬಂದ್ಬಿಡ್ತೀನಿ ಆಮೇಲೆ ನಾನು ಆ ಆಗಸ್ಟ್ ಎ ಕೊನೆಯಲ್ಲಿ ಹೋಗೋದು
ನೀವ್ ಯಾವಾಗ ಒ್ತರಾ ಅಂತ ಹೇಳಿ ಪಸ್ಟ್ ಮೊದ್ಲೆ ಯಾಕಂದ್ರೆ ನನ್ ಅಕ್ಕ ಎಲ್ಲಾ ನಮಗೆ ಬೇರೆ ಹೇಳಿದ್ದಾರೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗ ಹೋಗೋಣ ಅಂತ ಅದಕ್ಕೆ ಮದ್ದು ಹೇಳಿ ಯಾವಾಗ ಅಂತ
ಹ ಅವಾಗ ಹೇಳ್ತೀನಿ ನಿಮ್ಗೆ
ಮೊದ್ಲು ನಾವ್ ಇವಾಗ ನೀವ್ ಹೇಳ ದ್ರ ಅಲ್ಲ ಪಲ್ಲವಿ ಅವ್ರ ಆ ಕಡೆ ಅವ್ರ ಕಡೆಯಿಂದ ಹೋಗೋದು ಅಂತ ಅವರು ಆ ಕಡೆ ಯಾವಾಗ ಹೋಗ್ತಾರೆ ಅಂತ ತಿಳ್ಕೊಬೇಕಕ್ ನೀವು
ಅವರು ಮಂತ್ರಾಲಯಾಗೆ ಕರ್ಕೊಂಡ್ ಹೋಗಲ್ಲ ಅವ್ರೇನೇ ಇದ್ರು
ಅಲ್ಲ ಅಲ್ಲ ವಯನಾಡ್ ಕಡೆ
ಆ ವೈನಾರ್ ಕಡ್ ಇವಾಗ ಅದೇ ಸ ಇವಾಗ ಆ ಸೀಸನ್ ರೀ ಇದೆ ಅದಕ್ಕೆ ಅವ್ರು ವಾರಕ್ಕೆ ಎರಡು ಎರಡು ಇಲ್ಲ ಮೂರು ಮಾಡ್ತಾರೆ ಆತರದ ಹೊಯ್ನಾಡಿಗೆ ನಮ್ಗೆ ಪರೀಕ್ಷೆಗಳು ಬೇಗ ಮುಗ್ದು ಬೇಗ ಅಲ್ಗೋಗ್ ಬರ್ಬೇಕು ಹಾ ನಾನ ನಂಗ ಕೊಂಡದೆ ಪರೀಕ್ಷೆ ಮುಗ್ದೊಂದ ಎರಡ್ ದಿನ ಮನೇಲಿ ಇದ್ದು ಹಂಗೆ ಹೋಗೋಣ ಅಂತ ಅನ್ಕೊಂಡೆ ಅವ್ರ ಎನಾದ್ರು ನಮ್ಗ್ ಐ ಡಿ ಪಿ ಅಂತ ನಾಳೆ ನಾವ್ ಅಲ್ಲಿ ಇದ್ಬಿಟ್ಟು ಇಲ್ಲ ಐಡಿ ಪಿ ಅಂತ ಹಾಕದ್ರೆ ಆಮೇಲೆ ಕಷ್ಟ ಆಗುತ್ತೆ ಬರಕ್ಕೆ ಅದಕ್ಕೆ ಫಸ್ಟ್ ಅದು ಬೇಗ ಮಾಡಿದ್ರೆ ನಮ್ಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಇಲ್ಲಾ ಅಂದ್ರೆ ಎಲ್ಲದಕ್ಕೂ ಕಷ್ಟ ಆಗುತ್ತೆ
ಹ್ಮ್
ಏನ್ ಮಾಡೋದು ಏನು
ಇರ್ಲಿ ಬಿಡಿ
ಹಲೋ
ಊಟ ಆಯ್ತಾ
ಹಾ ಆಯ್ತು ರಿ
ಏನ್ ಊಟ ಮಾಡಿದ್ರಿ
ಮಾಂಸ ರಿ
ಹ್ಮ್ ನಮ್ಗೆ
ನಿಮ್ಗೆ ಇದ್ ಮಾಡಕ್ ಬರುತ್ತಾ ಎಂತ್ದು ಟೊಮೆಟೊ ರೈಸ್ ಅಂತಾರೆ ಗೊತ್ತಾ ಅದ ನಾ ಟೊಮೆಟೊ ಅನ್ನ
ನಾನ್ ಹೇಳ್ತೀನಿ ಕೆಲ್ಸ್ ಕಳಿ
ಹಾ ಹೇಳಿ
ಮೊದಲನೇದಾಗಿ ಒಲೆ ಹಚ್ಬೇಕು ಅದ್ರ ಮೇಲೆ ಬಂಡ್ಲಿ ಇಡ್ಬೇಕು ಆಮೇಲೆ ಅದು ಬಂಡ್ಲಿ ಸ್ವಲ್ಪ ಒದ್ದ ತೋತಗಿರುತ್ತಲ್ಲ ಅದಕ್ಕೆ ಒಲೆ ಹಚ್ಚಿ ಒಂದಏರಡು ಎರಡು ಎಳ್ಳೇ ಎರು ಸೆಕೆಂಡ್ ಇರ್ಬೇಕು
ಹ್ಮ್
ಆಮೇಲೆ ಎಣ್ಣೆ ಹಾಕ್ಬೇಕು ಎರಡು ಮೂರ್ ಒಂದ್ ಐದ್ ಜನಕ್ಕ ಆದ್ರೆ ಎರಡ್ ಮೂರ್ ಮೂರು ಚಮಚ ಎಣ್ಣೆ ಹ ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಕಾಳು ಹಕ್ಬೇಕು ಅದಾದ್ಮೇಲೆ ಜೀರಿಗೆ ಅದಾದ್ಮೇಲೆ ನಿಮಗ್ ಬೇಕಾಗಿರೋ ಅ ಮಸಾಲಾ ಪದಾರ್ಥಗಳು ಅಂದ್ರೆ ಈ ಜೀಕೆ ಪುಡಿ ಮೆಣಸಿನ್ ಪುಡಿ ಚಕ್ಕೆ ಪುಡಿ ಏಲಕ್ಕಿ ಪುಡಿ ಮತ್ತೆ ನಕ್ಷತ್ರ ಹತ್ರ ಆಕಾರದಲ್ಲಿ ಬರುತ್ತಲ್ಲ ಆ ಪುಡಿ ಅದನ್ನ ಅದ್ರ ಪುಡಿ ಎಲ್ಲ ಹಾಕೋಬೇಕು
ಹ್ಮ
ರುಚಿ ತಕ್ಕಷ್ಟು ಉಪ್ಪ ಹಾಕ್ಬೇಕು
ಹ್ಮ
ಆ ಆಮೇಲೆ ಒಂದ್ ಸ್ವಲ್ಪ ಈರುಳ್ಳಿ ಹೆಚ್ಕೊಂಡಿರ್ಬೇಕು ನನಗ್ ಸಣ್ಣ ಕೆಚ್ಕೊಂಡಿದ್ರೆ ನಂಗೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಸಂಜ ಹಚ್ಕೊತೀನಿ ಈರುಳ್ಳಿನ ಅದಾದ್ಮೇಲೆ ಆ ಈರುಳ್ಳಿ ಆ ಎಣ್ಣೆ ಬಾಂಡ್ಲಿ ಒಳಗ ಹಾಕ್ತೀನಿ ಇದಕ್ ಮುಖ್ಯವಾದ ಡಿ ಟೊಮೆಟೋ ಹಣ್ಣ ಆ ಟೊಮಟೊ ತಟಣ್ಣಲ್ನ ಕೆಲವೊಬ್ರು ಹಂಗೆ ಇಡೀ ಟೊಮೊಟೊ ನಾಸ್ ತಾರೆ ಅಂದ್ರೆ ಅರ್ಧ ಕಟ್ ಮಾಡಿ ಹಂಗೆ ಇಲ್ಲ ಅಂದ್ರೆ ಅಹ ಹಂಗೆ ಸಣ್ಣದ ಖರ್ಚು ಕಟ್ಟ ಹಚ್ ಹೆಚ್ಕೊಂಡು
ಹ್ಮ್ ಹ್ಮ್
ಆ ಒಂದ್ ಸ್ವಲ್ಪ ಈರುಳ್ಳಿ ಮೊದ್ಲು ಈರುಳ್ಳಿ ಹಾಕಿರ್ತೀವಲ್ಲ ಅದು ಒಂಥರ ಕಾಫಿ ಕಲರ್ ಕಾಫಿ ಬಣ್ಣ ಬರ್ಬೇಕು ಅಲ್ಲಿ ತನಕ ನಾವವು ಹುರ್ಕೊಂತ ಇರ್ಬೇಕು ಅದಾದ್ಮೇಲೆ ಅಹ ಇದು ಟೊಮೆಟೊ ಗೊಜ್ಜು ಟೊಮೊಟೊ ಬಾತ್ಲ್ಲ ಆಮೇಲೆ ಟೊಮೊಟೊ ಹಾಕ್ಬೇಕು ಮುಖ್ಯವಾಗಿ ನಿಮಗೆ ರುಚಿ ಬೇಕು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಕ್ಬೇಕು
ಹ್ಮ್
ಆಮೇಲೆ ಒಂದು ಮಸಾಲ ಬರುತ್ತೆ ಗರಂ್ ಮಸಾಲ ಅಂತ
ಹ್ಮ
ಅದ್ ಹಾಕ್ಬೇಕು
ಹ್ಮ್
ನಾವು ಇದಕ್ಕೆ ಸ್ವಲ್ಪ ಹುಣಚೆ ಹಣ್ಣನ್ ರಸನುೂ ಹಾಕ್ತಿೀವಿ ಸ್ವಲ್ಪ ಒಂದೇ ಒಂದ್ ಹುಣಸೆ ಅನ್ ತಗೊಂಡಿ ಅ್ರದ್ದ ರಸ ಹಾಕ್ಬೇಕು ಅಂದ್ರೆ ಇವಾಗ ಟೊಮೆಟೊ ಹುಳಿ ಟೊಮೊಟೋನು ಇರುತ್ತೆ ಸಿಹಿ ಟೊಮೊಟೊನು ಇರುತ್ತೆ ಅದೆ ಎಲ್ಡರಲ್ಲಿ ಯಾವ್ದ್ ಇರುತ್ತ ಎಂತ ಗೊತ್ತಿಲ್ಲ ಅಲ್ಲ ಹಾಗಾಗಿ ನಾನು ಒಂದ ಸ್ವಲ್ಪ ಹುಣ್ಸೆಣ್ಣ ಇಂಡಕೊಬೇಕು ಉರಿತಿರ್ಬೇಕು ಹುರಿತಿರುವಾಗ ಸ್ವಲ್ಪ ಗೊತ್ತಾಗುತ್ತೆ ನಮಗೆ ಗೊಜ್ಜಾಗಿದಯಾ ಅಂತ ಅದ್ರದ ಸ್ವಲ್ಪ ರುಚಿ ನೋಡ್ಬೇಕುರು ರುಚಿಗೆಟಕ್ಟು ಉಪ್ಪು ಎಲ್ಲಾ ಹಾಕಿದ್ದೀವಾ ಅಂತ ನೋಡ್ಕೋಬೇಕ ನಾವು ಅದಾದ್ಮೇಲೆ ಇವಾಗ ಅಕ್ಕ ಇದನ್ನ ಒಂದ್ ಕಡೆ ಎತ್ತಿಟ್ಕೊಬೇಕು ಇವಾಗ ಅನ್ನ ಮಾಡೋದು
ಹ್ಮತ
ಇವಾಗ ಅನ್ನ ಮಾಡ್ಕೊಬೇಕು ಅನ್ನ ಹೆಂಗ್ ಮಾಡೋದು ಅಂದ್ರೆ ನಿಮಗೆ ಅನ್ನದ್ದು ಯಂತ್ರ ಗೊತ್ತಲ್ಲ ಅದಕ್ಕೆ ಅಹ ಎಷ್ಟು ಅಕ್ಕಿ ಹಾಕಿರ್ತೀರಾ ಇವಾಗ ಒಂದ್ ಲೋಟ ಹಕ್ಕಿ ಹಾಕಿದೀರಾ ಅಂದ್ರೆ ಎರಡ್ ಲೋಟ ನೀರ್ ಹಾಕ್ಬೇಕು
ಸರಿ
ಎರಡು ಲೋಟ ಅಕ್ಕಿ ಹಾಕಿದೀರಾ ಅಂದ್ರೂ ಎರಡ್ ಲೋಟ ನೀರ್ ಹಾಕ್ಬೇಕು ಯಾವ್ ಲೋಟದಲ್ಲಿ ಹಾ ಅಕ್ಕಿ ಅಕ್ಕಿ ಹಕ್ಕಿದರ ಅದೇ ಲೋಟದಲ್ಲಿ ನೀರ್
ಹ್ಮ್
ಆಮೇಲೆ ಇವಾಗ ಎರಡು ಪಾವ ಎರಡು ಅಕ್ಕ ಎರಡ್ ಲೋಟ ಅಕ್ಕಿಗೆ ಎರಡ್ ಲೋಟ ನೀರ್ ಹಾಕಿ ಇನ್ನೊಂಚೂರು ನೀರ್ ಹಾಕಿದ್ರರು ಪರವಾಗಿಲ್ಲ ಆಮೇಲೆ ಒಂ ಚೂರು ಒಂಚೂಟಕ ಒಂದ್ ಎರಡ್ ಮೂರ್ ಚಿಟಕೆ ಅಷ್ಟು ಹುಡಿ ಉಪ್ಪಿದ್ರೆ ಎರಡ್ ಮೂರ್ ಚಿಟಕಿ ಹಾಕ್ಬೇಕು ಕಲ್ಲುಪ್ಪಿದ್ರೆ ಒಂದು ಏಳ್ಕಲ್ಲ ಉಪ್ಪ ಹಾಕ್ಬೇಕು.
ಹ್ಮ
ಹಾಕಿ ಮುಚ್ಬೇಕು ಆನಂತರ ಮುಚ್ಚೋಳ ಮುಚ್ಬೇಕು.
ಅಹ ಸಿಟಿ ಅದು ಒಲೆ ಒಚ್ಬಿಟ್ಟಿ. ಹ ಎಷ್ಟು ಎರಡು ಮೂೂರು ಸೀಟಿ ಹೊಡಿಬೇಕು. ಅದು ಎರಡ್ ಮೂರ್ ಸೀಟಿ ಒಡ್ಮೆಲೆ. ಅನ್ನ ಆಗುತ್ತೆ ಸ್ವಲ್ಪ ಅದು. ಅಹ ಉದ್ರದ್ರಂಗ ಇರ್ಬೇಕು ಅನ್ನ ಅದಿಕ್ಕೋಸ್ಕರ ನೀವ್ ಏನ್ ಮಾಡ್ಕೊಬೇಕು ಅಂದ್ರೆ. ಅಕ್ಕಿನ ಎರಡು ಅ ಒಂದು ಅರ್ಧ ಗಂಟೆ ನೆನ್ಸಿಟ್ರೆ. ಅಕ್ಕಿ ಸ್ವಲ್ಪ ನಿನ್ತ್ಕೊಂಡಿರುತ್ತೆ ಮತ್ತೆ. ಉದ್ರದ್ರಾಗು ಬರುತ್ತೆ ಆಮೇಲೆ ನಿಮ್ಗೆ ಅದು ಹ ನಂತರ ಅಕ್ಕಿ ಅಕ್ಕಿ ಅಂತಾನೂ ಅನ್ಸಲ್ಲ ಕಮ್ಮೂಷಲ್ ಹಾಸೋದ್ರಿಂದ ಹಾಗಾಗಿ ಅದು ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಆಹ ಯಂತ್ರದಿಂದ ತೆಗೆದು ಬೇರೆ ಬಾಣ್ಲಿಗ್ ಹಾಕಿ ಅಕ್ಕಿನ ಸ್ವಲ್ಪ ಹರಾಕ್ ಬಿಟ್ಟಿ ಆಮೇಲೆ ನಾವ್ ಮಾಡಿರೋ ಎತ್ತಿಟ್ಕೊಂಡಿರೋ ಗೊಜ್ದು ಚೆನ್ನಾಗಿ ಕಳಿಸ್ಬೇಕು
ಆಮೇಲೆ ಅದ್ನ ನೀಟಾಗಿ ಚೆನ್ನಾಗಿ ಕಲ್ಸ್ಕೊಂಡು ಬೇಕಾದವರು ನಾವೆಲ್ಲಾ ಮೊಸರು ಹಾಕೊಂಡ್ ತಿಂತೀವಿ. ಬೇಕಾದವರು ತುಪ್ಪ ಹಾಕೊಂಡು ತಿಂತಾರೆ. ನಾವು ಜಾಸ್ತಿ ಮೊಸರು ಹಾಕೊಂಡ್ ತಿಂತೀವಿ ಮತ್ತೆ ಉಪ್ಪಿನಕಾಯಿ ಮತ್ತೆ ಕರ್ದಿರೋ ಹಪ್ಳ. ಇಷ್ಟು
ಇಷ್ಟು ಮಾಡ್ಬೇಕಾ ಮತ್ತೆ ಐದೈ ನಿಮಿಷ ತಿನ್ಬಿಡ್ತೀವಲ್ಲ ನ
ಹ್ಮ್ ಹೌದು ತಿನ್ನಕ್ಕೇನು ತಿನ್ನಕ್ ಐದ್ ನಿಮಿಷ. ಮಾಡಕ್ ಅರ್ಧ ಗಂಟೆ ಬೇಕು ಹೇಳ್ತೀವಿ ಎರಡ್ ನಿಮ್ ಹೌದು
ಹಾ
ಮತ್ತೆ ಏನೋ ಇನ್ನೊಂದ ಮಾಡಕ್ ಹೇಳ್ತೀನಿ ಕೇಳ್ಸ್ಕೊಳ್ಳಿ. ಹಿಂಗೆ ಬಾಣ್ಲೆ ಸ್ಟೋವನ್ ಯ ಏನೋ ಒಲೆ ಹಚ್ಚಿ. ಎಣ್ಣೆ ಹಾಕಿ ಎಣ್ಣೆ ಹಂಗೆ ಸ್ವಲ್ಪ ಕಾಯೋ ತನಕ ಅದಕ್ಕೆ ಸಾಸಿವೆ ಹಾಕ್ಬೇಕು ಈ ಸಾಸಿವೆ ಜೀರ್ಕೆ ಮತ್ತೆ ಸ್ವಲ್ಪ ಕಡ್ಲೆ. ಕಾಳು ಅನ್ಸುತ್ತೆ ಕಡಲೆ ಕಾಳು ಹಾಕಿ ಆಮೇಲೆ ಈರುಳ್ಳಿ. ಹಚ್ಕೊಂಡಿರೋ ಉದ್ದುದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿ. ಮತ್ತೆ ಹುಣ್ಣ್ಸೆ ಹಣ್ಣಿನ್ ರಸ. ಖಾಲಿ ಹುಣ್ಣ್ಸೆ ಹಣ್ಣಿನ್ ರಸ. ಇದಿಷ್ಟ ಇನ್ನು ಹಾಕಿದ್ರೆ ಹ ಇದು ಹುಂಣ್ಣ್ಸೆನ್ ಚಿತ್ರನ. ಇದ್ರ ಟೊಮೆಟೊ ಗೊಚ್ಚಿದ್ರಾನ ಈ ಹುನ್ಸೆನ್ ಬನ್ದು ನಿಂಬೆಹಣ್ಣುನ ಹಿಂಡಿದ್ರೆ. ನಿಂಬೆಣ್ ಚಿತ್ರಾನ್ನ ಹ ಹೂಣ್ಸ್ ಹುಣ್ಣ್ಸೆಣ್ಣು ಹಣ್ಣು ಆ ಟೊಮೊಟೋ ಒನ್ ಬಿಟ್ಟು. ಎಳ್ಳಿ ಕಾಯಿ ಗೊತ್ತಾ. ಎಳ್ಳಿಕಾಯಿ ಹಾ ಅದನ್ನ ನಿಂಡಿದ್ರೆ ಎಳ್ಳಿಕಾಯಿ ಚಿತ್ರಾನ. ನೋಡಿ ಇದೇ ತರ ವಿಧ ವಿಧವಾದ ಚಿತ್ರನ್ನಗಳಿವೆ. ಒಂದು ಎ ಇರ್ಲಿ ಚೆನ್ನಾಗಿರುತ್ತೆ ನಿಮ್ಮ ಮುಂದಿಗೆ ಮಾತನಾಡಿ. ಸಂತೋಷವಾಯ್ತು ಧನ್ಯವಾದಗಳು.
ಹಾ ಸರಿ